ಹಲೋ ಹಾ ಕೇಳಿಸತಿದ್ದೆ ಏನ್ ಅಪ್ರೂಫ ಆಗ್ಬಿಟ್ರಿ
ಹ ಹೆಂಗೆ ಕೆಲ್ಸ ಕಾರ್ಯ
ಅಭಾಯ ಅಲ್ಲ ನಮ್ದೇ ಇನ್ನು ಜೀವನ ಟ್ಯಾಕ್ ಕ ಬನ್ಲಲ್ಲ
ಮಾಡ್ಬೇಕಲ್ಲ ಏನೋ ಒಂದು
ಹ
ಹಂಗೆ ನಡೀತದ ಜೀವ್ನ ಏನೋನ್ ಏನೋ ಒಂದ್ ಮಾಡ್ತ ತರದ್ ಕೆಲ್ಸ ಇವಾಗ ಒಂದ ಮೊನ್ನೆ ಒಂದ್ ನಾಕಕ್ ತಂದ್ವಿ ಎಲ್ಲ ಒಟ್ಟು ಒಂದ ಒಂಬತ್ತವೆೇ
ಓ ಒಂಬತ್ತು ಅತಿ ಇಷ್ಟ್ ಬಿಿಸಿಿ
ಹನ್್ರರಿ ಇನ್ನ ಯಾ ಫ್ಯಾಮಿಲಿಗ್ ಹೇಳಿದಿವವಿ ಯಾರ ನೋಡ್ಕೋಕ್ ಬರ್ರಿ ಅಂತ ಅವರ ಅೇ ಎಲ್ಲಾ ಅವರಿಗ ಒಂದು ಇರಾಕ ಒಂದ್ ಚಿಕ್ಕದ ಒಂದ್ ಮನೆ ಎಲ್ಲಾ ಕಡಿಸ್ತಾ ಇದ್ವಿ ಹ ಅವರು ಬಂದ್ರೆ ಏನೋ ಅಷ್ಟು ಕೆಲ್ಸ ಇರಲ್ಲ ಅವ ಬರತ್ ಅತಕ ಸ್ವಲ್ಪ ನಾವೇನ್ ನೋಡ್ಕೊಬೇಕಲ್ಲ ಹ್ಮ ಇನ್ನ ಕೆಲ್ಸ ಬೇರೆ ನಡೀತೈತೆ ಅದು ವೆಲ್ಡಿಂಗ್ ಮಾಡ್ಸೋದು ಸ್ವಲ್ಪ ಎಲ್ಲ
ಹಾ
ಅದಕ್ಕೆ ಫೋನ್ ಮಾಡಕ್ ಆಗಿಲ್ಲ ಅಷ್ಟೇ
ಹ್ಮ್ ಫುಲ್ ಮೈಂಟೈನ್ ನೀವೇ ಮಾಡ್ತಿದ್ದೀರಾ
ಹ್ಮ್ ಮಾವೆಲ್ಲ ತಂದಿದ್ದೀವಿ ಒಂದಷ್ಟು ಸೈಲಜ್ ಮೇವು ತಂದಿದ್ದೀವಿ ಇಲ್ಲ ಜ್ವಾಳ ಕಡೆ ಒಂದು ಎರಡ ಎಡೆ ಜೋಳ ಕಡೆ ತಗೊಂಡಿದೀವಿ
ಹ ಹಾ ಹಾ ನೋಡ್ರಿ ರಾಗಿ ಜನರ ಮೇವ ಬೇಕಿದ್ರೆ ನಮ್ಮೂರ್ ಕಡೆ ಸಿಗುತ್ತೆ
ಅದೇನ್ ನೋಡ್ಬೇಕು ಅದು ಇದ್ ಮಾಡ್ಕೋಕೆ ಒಂದು ಟ್ಯಾಕ್ಟರ್ ಗಿಟರ್ ಏನಾದ್ರು ತಗೊಂಡ್ ಬಂದುಿ ತುಂಬಕೊ್ ಬರ್ಬೇಕು
ಹ್ಮ್ ನಾನ್ ಹೇಳ್ತೀಿ ಬೇಕ್ರೆ ಕಮ್ಮಿ ರೇಟ್ ಿಗೆ ಕೊಡಿಸ್ತೇನೆ
ಹ್ಮ್ ನೋಡಿರ ಅಲ್ಲ ಯಾವ್ದಾರೂ ಇದ್ರೆ ಬರೋಣ ನೋಡೋಣ
ಇದಾರೆ ಇದಾರೆ ನಮ ದೊಡಾಪುರದಲ್ಲ ಇದ್ದಾವೆ ಹ್ಮ್ ಅವ್ರಗ ನ್ ಹಕ್ ಅವ್ರೇನ್ ತುಂಬ್ಕೊಂಡ್ ಹೋಗಂತಾರೆ ಹೆಚ್ಚು ಕಮ್ಮೆ ಮಾತಾಡ್ ತಗೊಂಬರ್ಬೋದ ಅಷ್ಟು
ಹ ಅದೇ ಅದೇ ನಾವ ಇಲ್ಲಿ ಹೊಸೆ ಮೇವಸ ಎಡ್ ಜಾಸ್ತಿ ಹ್ಮ ಆ ಕೊಡವಸ ಅಂತ ಆಗ್ತಾ ಇದ್ದೀವಿ ನಾವು
ಹಾ ನಿಮ್ ನಿಮ ಫ್ರೆಂಡ್ ಮಾಡಿದ್ನಲ್ಲ ಹ್ಮ್
ಅವನ್ ನಡೀತಾತೆ ಚೆನ್ನ್ ನಡೀಿತೈತೆ
ಅದೇ ಅದ ನಾಟಿ ಕೋಳಿ ತರದ್ದು ನಾವ ಫಾರ್ಮ್ ಕೋಳಿ ಮಾಡಿದ್ವಿ ಬ ನಾಟಿ ಕಕಳಿದ ಹೆಿಂಗೆ ಏನು ಅಂತ ಕೇಳಣ ಅಂದಕೊಂಡೆ
ಅವು ಒಂದ್ತಾರ ಹೈಬ್ರಿಡ್ ಕೋಳಿ ತರ ಹ ನಾ ಬೇ ಅಆ ವ ಇವಾಗ ಮಟ್ಟೆ ಇಕ್ಕತ್ತವೆ ಮೊಟ್ಟೆ ಇಕ್ಕವೇ ತರ್ಬೋದು ಅಂದ್ರೆ ಏನ್ ಕಾಯಿ ಬೇಕಾಗಿಲ್ಲ ಹೊವ್ ಇವಾಗ ಬೆಳಗ್ಗೆ ಒಂದ್ ಇವಾಗ ಇನ್ನೂರು ಕೋಳಿ ಸಾಕಷ್ಟು ಜಾಗ ಇದ್ರೆ ಒಂದ್ ಎರಡ್ ಮೇವ ತ ಹಣದ ಫೀಡ್ ಬರುತ್ತೆ ಈ ಕೋಳಿಗಾಕ ನಾರ್ಮಲ್ ಈ ಏನು ಬೈಲರ್ ಕೊಳೆಲ್ಲ ಸಾಕ್ತಾರಲ್ಲ
ಹ್ಮ ಹ್ಮ ನಾವ್ ಆಗ್ತೀವಲ್ಲ
ಸೀಡ್ ಇದ್ರೆ ಬೆಳಿಗ್ಗೆ ಒ್ ಟೈಮ್ ಸಂಜೆ ಒಂದು ಟೈಮ್ ಫೀಡ್ ಹಾಕೊಂಡು ಒ್ ಮೊಟ್ಟೆ ಇಕ್ಕಕ್ಕೆ ಒಂದ್ ಸ್ವಲ್ಪ ಜಾಗ ಮಾಡ್ಕೊಬೇಕು ಅಷ್ಟೇ ಅಂದ್ರೆ ಒಂದ್ ಬಾಕ್ಸ್ ಏನಾದ್ರು ಇಕ್ಕಿ ಸ್ವಲ್ಪ ಹ ರೋಢಿ ಮಾಡ್ತ ಹಕೊಂಬಬೇಕು ಒ ನ ಮಟ್ಟೆ ಒಂದ್ ಎರಡ್ ಸಾವಿರ ಒಂದ್ ಒಂದ್ ವಾರ ರೂಡಿ ಆಕ್ಬಟ್ರೆ ಸಾಕು ದಿನ ಬಂದ ಅಲ್ಲೇ ತರ್ತವೆ ಆಮೇಲೆ ಈ ಮಾರಕ್ ಹೊರ್ಗಡೆಗೆ ರೊಟ್ಟಿನ ಬರ್ತವೆ ಮ ಜೋಡ್ಸೋಕ್ಕೆ ಕ್ರೇಟೋ ಹ ಅ ಾವ್ ತಂದ್ಬಿಟ್ರೆ ನೀವು ಆರಾಮಾಗ ಮೊಟ್ಟೆ ಬಿಸ್ನೆಸ್ ಮಾಡ್ಬೋದ್ ನೋಡ್ರಿ ಹೊರ್ಗಡೆ ಅಂಗ್ಡಿಗಳಗಾಗ್ಲಿ ಎ ತಗೊಂಡ್ ಹೋಗ್ಬರ್ತಿ ಜನಕ್ಕೆ
ಹ್ಮ್ ಹೆಂಗ್ ಬಗ ಒಂದ ಮೊಟ್ಟೆವು ಹೆಂಗಿದ ಮಾರ್ಕೆಟ್ಾಗಿ
ಇವಾಗ್ ಹೊರಗಡೆ ಹತ್ತು ರೂಪಾಯಿ ಮಿನಿಮಮ್ ಹತ್ ರೂಪಾಯಿ ಓಡ್ತೈತೆ.... ಸರ್ಲಿಂಗೋ ನಾಮಿ..... ಇವಾಗ ನಾವು ಕೋಳಿ ಸಾಕ್ ಮಾರ್ತ ಒಂದ್ ಒಂಬತ್ ರೂಪಾಯಿ ಆದ್ರು ಸಿಗುತ್ತೆ ಹ ನಾವು ಹೊಲ್ಸೇಲ ಕೊಡ್ತವಿ ಅಂದ್ರೆ ಒಂಬತ್ ಕೊಡ್ಬೋದು ಸಿಟಿಯಲೆಲ್ಲ ಹನ್ನೆರಡು ಹದ್ಮೂರ್ ರೂಪಾಯಿ ಐತೆ ರೇಟು ನಾವು ಹೋಲ್ಸೇಲ್ ಕೊಡ್ತೀವಿಂದು ಒಂಬತ್ತ್ ಹತ್ರಪಾಯ್ ಆರಾಮಾಗ ನಮಗ್ ಸಿಗುತ್ತೆ ಆಮೇಲ್ ಬೇಕಾರೆೆ ಒಂದು ಹ ನೀವ್ ಮಾಡ್ಬೇಕಂತಿದ್ರ
ಓ ಫಾರಂ ಕೋಳಿದ್ ಮಾಡಿದ್ವಲ್ಲ......
ಹ್ಮ್
ಹಂಗೆ ಯತ್್ ಮಾ ನ ಅಂತಾನ ಅವತ್ ನೋಡ್ಕೊ ನಲ್ಲಿ ನಿಮ್ ಮನೆಗ್ ಬಂದು ಅವ್ ನೋಡಿದ ಇನಲ್ಲವ ಮಾತ್ ಮಾತಾಡೋಣ ಹೆಂಗೆ ಏನು ಒಂದ್ಸತಿ ಟ್ರೈ ಮಾಡೋಣ ಅಂತ
ಮಾಡಿ ಮಾಡಿ ಫಸ್ಟ್ ಒಂದಚೂರ್ ಮೊಟ್ಟೆ ಬೇರೆ,, ಕಡೆ ಒಂದ್ ಅಂಗಡಿಗಳು ಒಂದ್ ಅಷ್ಟ್ ನೋಡ್ಕೊ ಬಿಡ್ರಿ ಒಂದ್ ಮಟ್ಟೆ ಸೆಲ್ ಮಾಡಕ್ ಸರತದೆ ಕೋಳಿ ಏನ್ ಸಿಕ್ತವೆ ಒಂದು ಬಟ್ ಒಂದ್ ವಾರ ಮುಂಚೆ ಆರ್ಡರ್ ಹೇಳ್ಬಿಟ್ರೆ ಅವ್ರಿಗೆ.......
ಹಾ ಹಾ
ಕೋಳಿಬೇಕೇಕು ಅಂದ್ರೆ ಹಂಗ ಕೋಳಿ ಹಾಕೊಂಡು ಅಲ್ಲೇ ಫೀಡು ಸಿಗುತ್ತೆ ಕಡಿಮೆ ರೇಟಗನೆೇ
ಯಾಕೆಂದ್ರೆ ಇವಾಗ ಕೋಳಿ ಸಾಕಿದ್ರೆ ಹೆಂಗಿದ್ರು ನಮ್ಗೆ ಅಡಕೆ ಹಾಕಿರೋದ್ಗೆ ಬೇಕಲ್ಲ ಅದು ಕೋಳಿದ್ದು ಕಸ ಗೊಬರ ಹ್ಮ ಹ್ಮ ಕೋ ಒಬ್ರ ಬದರ್ ಅದಕ್ಕ ಯೂಸ್ ಆಗತ್ ಮತ್ತು ಎಲ್ಲದವೇ
ಹಾ ಹ್ಮ ನಿಮ್ಗೆ ಹೆಂಗ ಅಡ್ತೆ ಹು ಬರತದೆ ಮಾಡ್ಕೊಳ್ಳಿ ಕಡಿಮೆ ನಮ್ ಕಡೆ
ಹ
ನಮ್ ಕಡೆ ತರಕಾರಿ ಬೆಳ ತ ಅಷ್ಟೇ ಅಡಕ್ಕೆ ಸ್ವಲ್ಪ ಕಡಿಮೆನೆ
ಹ್ಮ್ ನಮ್ ಕಡೆ ಇವಾಗ ಒಂಥರ ಅದೊಂಂತರ ಟ್ರೆಂಡಿಂಗ್ ಆದಂಗ ಆಯ್ತ್ ನಾವು ನಾಲ್ಕು ಎಕರೆ ಹಾಕಿದೀವಿ ಮನೆಗೆ ಆಯ್ ಎರಡು ವರ್ಷ್ ಸಾತು ಇನ್ನೇನು ಇವಾಗ ಹೊಂಬಾಳೆ ಬಿಡೋ ಸ್ಟೇಜಿಗೆ ಬಂತು.....
ಹಾ ಹಾ ಹಾ ಹಾ ಹಾ
ಬ ಚೂರು ಮೈಂಟೆನೆನ್ಸ್ ಕಷ್ಟ
ಪರವಾಗಿಲ್ವಾ ನೀರೆಲ್ಲಾ
ಹ್ಮ ಬೋರ್ಗಳಲ್ಲ ಚೆನ್ನಾಗ ನಡೀತವೆ.... ಹ್ಮ ಹ್ಮ ಬಟ್ ನೀರ್ ಇರ್ಬೇಕ ಅದಕ್ಕೆ ಹ ಬೋ ಅವೆಲ್ಲಾ
ಹ್ಮ್
ಬೋರ್ ಅಲ್ಒಂದ್ ಐನೂರು ಅಡಿಗ್ ಗಾಗ್ಸಿದ್ದಿವಿ. ಹ್ಮ್ ಬಿತ್ತು ಒಂದ ನೂರ್ ಇಪ್ಪತ್ ಅಡಿಗೆ ಬಿತ್ತು ನೀರು ಆದ್ರೂ ಇರ್ಲಿ...... ಮತ್ತೆ ಆಮೇಲೆ ಯಾವಾಗಲಾದರೂ ಕೈ ಕೊಟ್ಟತು ಅಂತ...... ಐನೂರು ಅಡಿ ತನಕ ಪೋರ್
ಇಲ್ಲಿ ಬಿಡ್ರೆ ಬೇಸಿಗೆಲೆಲ್ಲ ಸ್ವಲ್ಪ ಮೇಲ್ಗಡೆ ನೀರ್ ಕಡಿಮೆ ಆಗ್ತವೆ
ಹ್ಮ್
ಹ್ಮ್ ನಮ್ ಕಡೆ ಎಲ್ಲಾ ಜಾಸ್ತಿ ಇವಾಗೆಲ್ಲಾ ಸಾವಿರ ಅಡಿ ಹೋಗ್ಬಿಟದೆ ಎಂಟ್ನೂರ ಒಂಬೈನೂರ ಅಡಿ ಕೊರಿಸ್ಲೇಬೇಕು...
ಊಲ ಅಷ್ಟೊಂದ್ ಅಡಿನಾ ಹಾ ಹ ಹಾ ನೀರು ಸಿಗಲ್ಲ ಅಷ್ಟು ಬೇಗ
ಹ ಅದೇ ಇಲ್ ನಮ್ ಡ್ಯಾಮ್ ಹ್ಮ್ ಇದ್ ಮಾದ್ಬಿಟ್ಟವ್ರೆ ಅದೆನೋ ಕ್ಲನಿಂಗ್ ಮಾಡ್ ತೀವಿ ಅಂತ ನೀರು ಸ್ಟಾಕ್ ಮಾಡ್ತಿಲ್ಲಾ ಅದು ಸ್ಟಾರ್ಟ್ ಮಾಡ್ತಿವ್ ಮಾಡ್ ದಿರ ಒಂದ್ ಮೂರ್ ನಾಲ್ಕು ವರ್ಷದಿಂದ ಹಿಂಗ ಆಗೈತ್ ನೋಡ್ರಿ ಮೇಲ್ ಗಡೆ ನೀರ್ ಸಿಕ್ತಾಯಿಲ್ಲ ಡೀಪ್ ಹೋಗ್ಬೇಕ ಎಲ್ಲ ಬೋರ್ವೆಲ್ಗಳೆಲ್ಲ
ಅದು ತೆಂಗಿಯೋ
ಹ್ಮ್ ತೆಂಗು ಅಡ್ ಅಂದ್ರೆ ಅ ಬರೇ ಅದೇ ತರ ತೋಟ ಇಲ್ಲ ತರಕಾರಿ ರಾಗಿ ಬೆಂಗ್ಳೂರಿಗೆ ಅತ್ರ ಅಲ್ವಾ ಮಾರ್ಕೆಟು ಅದಕ್ಕೆ ತರಕಾರಿ ಅದು ಇದು ಬೆಳಿತರೆ ಜಾಸ್ತಿ
ಹ ಹಾ ಮತ್ತೆ ಇದು ಸೀಬೆಕಾಯಿ ಹಾಕಿದ್ರಲ.. ಅ
ಪರವಾಗಿಲ್ಲ ಇವಾಗ ಹ್ಮ ಇವಾಗ ಒಂದ್ ಅರ್ಧ ತೋಟ ಕಾಯಿ ಬಂದಾವೆ ಹ್ಮ್ ಸ್ವಲ್ಪ ಯಾರಿಗ್ ನಿಕ್ ಗೆ ಸ್ವಲ್ಪ ಆಗ್ತಾರೆ ಅಂದ್ರೆ, ಆರ್ಗ್ಯಾನಿಕ್ ಅವರು ಸ್ವಲ್ಪ ತಗೊತಾರೆ ನಮ್ದು... ಒಳ್ಳೆ ರೇಟ್ ಕೊಡ್ತರೆ ಮಾರ್ಕೆಟ್ಗಿಂತ ಚೆನ್ನಾಗಿ ಕೊಡ್
ಎಷ್ಟ ಎಕರೆಗೆ ಹಾಕಿದಿರ
ನಾವ್ ಎರಡ್ ಎಕ್ರೆ ಐತೆ.
ಓ ಹ ಎಷ್ಟು ವರ್ಷಕ್ಕೆ ಎಷ್ಟು ಒಂದ್ ಎರಡ್ ಬೆಳೆ ಆಗುತ
ಹ್ಮ್ ವರ್ಷಕ್ಕೆ ಎರಡ್ ಬೆಳೆ ಬರ್ತದೆ
ಈಗ್ ಬೆಲ್ಡ ಒಂಚೂರ್ ರೇಟ್ ಕಮ್ಮಿಯನ
ಹ್ಮ್ ಬಿಸ್ಲಲ್ವಾ ಸ್ವಲ್ಪ ಕಾಯಿ ಕಡಿಮೆ ರೇಟನು ಅಷ್ಟಿಲ್ಲ. ಈ ಆರ್ಗ್ಯಾನಿಕ್ ಇರೋದ್ ಪರವಾಗಿಲ್ಲ ನಮ್ ಹಂಗೆ ಎ ಒಂಚೂರು ಅಲ್ಲಿ ರೇಟ್ ಸಿಗ್ತದೆ. ಮಾರ್ಕೆಟಗ ಅಷ್ಟೊಂದಿಲ್ಲ.
ನಮ್ ಕಡೆ ಎಲ್ಲೂ ನೋಡಿಲ್ ಸೀವೇಕಾಯಿ ಎಲ್ಲಾ. ನಮ್ ಕಡೆ ದಾಳಿಂಬೆ ಆ ಕ್ತರೆ
ಹಾ
ಇವಾಗೆಲ್ಲಾ ಇದಕ್ ಬಿಟ್ ಬಿಡರ ಅಡಿಕೆ ಮತ್ತೆ ಟಮೊಟೊ ಎಲ್ಲ ಬೆಳಿತರೆ ಟಮೊಟೋ ಏನ್ ರೆಗುಲರ ಬಟ್ ಅಡಿಕೆ ಇವಗ ತೋ ಮೊದ್ಲೆಲ್ಲ ತೆಂಗ್ ಇತ್ತು. ಇವಗೆಲ್ಲ ಅಡಿಕೆ ಅಡಿ ಕೆೇ ಅಡಿಕೆ ಬಿದ್ದರ
ಅಡಕೆ ರೇಟ್ ಚೆನ್ನಾಗಯ್ತಲ ರೇಟ್ ಕಡಿಮೆ ಆಗಲ್ಲ ಒಳ್ಳೆ ರೇಟ್ ಐತೆ ಮಾರ್ಕೆಟ್ ಕಡಿಮೆ ಆಗಲ್ಲ ಡೌನ್ ಆಗಲ್ಲ ಅಂತ ಜನ ಅದೇ ರೈತರೆಲ್ಲ ಅಡಕಗೆ ಇಳ್ದ್ ಬಿಟ್ಟವರೇ ಇವಗ
ಮ ತ್ತೆ ಏನ್ ಮುಂದೆ ಯಾವ್ ತರ ಪ್ಲಾನ್ ಇದೆ ಅಗ್ರಿಕಲ್ಚರ್ ಲೆನೆ ಏನರ ಮಾಡ್ಬೇಕು ಅಂತಿದಿರ
ಹ್ಮ್ ನಾ ಇನ್ನೇನ್ ಸಿಬೆ ಗಿಡ ಅದು ಇನ್ನೊಂದು ಎರಡು ವರ್ಷ ಇರುತ್ತ ಅಷ್ಟೇ. ಹ ಅದಾದ್ಮೇಲೆ ಅದ ಕಿ ತ ಹಾಕ್ಬಿಟ್ಟು ತೆಂಗಿನ ಗಿಡ ಹಾಕ್ಸಿದೀನಿ ಇವಾಗ ಅದ್ರೊಳಗನೆ ಇವಾಗ ಒಂದ್ ವರ್ಷ ಆಯ್ತು ಇವಾಗ ಒಂದ್ ಚೂರ್ ಚೂರ್ ದೊಡ್ಡವ್ ಆಗವೇ. ಹ್ಮ್ ನೆಕ್ಸ್ಟ್ ಒಂದ ಅದೇ ಹಸಿನ್ ಫಾರಂ ಇದು ನೋಡ್ಕೊಂಡು ಸ್ವಲ್ಪ ಹಸಿಗ್ ಮೇವ ಬೇಕತದಲ್ಲ ನಂದೇಲ ಸ್ವಲ್ಪ ಮೇವ ಮಾಡ್ಕೋಣ ಅಂತ ಅನ್ಕೊತಾ ಇದೀನಿ ಮೇವಿಗ್ ಸ್ವಲ್ಪ ಹಂಗೆ ಅದಕ್ಕೂ ನೀರ್ ಗೀರ್ ಬೇಕತದೆ ಮೇವ್ ಮಾಡ್ಕ ಕಕೊಂಬಿಡೋಣ ಅಂತ ನಮ್ಮ್ ಮನಗ್ ಅಂತ ಅವ್ರೆ
ಹವತ್ತ ಒಂಬತ್ತು ಸ ಅಂತರ ಮೇವು ಬೇರೆ ಬಟ್ಟ
ಹ್ಮ್ ಬೇರೆ ಏನಾದ ಮಾಡಕ್ೋದ್ರೆ ಅದು ಅಲ್ಲಿ ಇತಿಹಾಸಿ ಮೇವು ಸರಲ್ಲ ಸುಮ್ನೆ ಅದದು ನೋಡ್ಕಳಕ್ ಆಗಲ್ಲ ಅಂತ
ಮರ್ತದ
ನೋಡ್ತಾ ಇದೆ ಮತ್ತೆ ಎಲ್ಲ ಮನೆಗೆಲ್ಲ ಆರಾಮ
ರಾಮಪ್ಪ
ಹ್ಮ್ ಹ್ಮ್ ಹೆಂಗಿದೆ ನಿಮ್ ಡಡಿ ಅದನ ಕಾಲ್ ನೋವ್ ಅಂತ ಇದ್ರು
ಓರ್ಸ್ದೀವ ಹಾಸ್ಪಿಟ್ಲಿಗೆ ಫಿಜಿೋಥರಪಿ ಪಿ ಮಾಡೋಕ ಹೇಳಿದ್ದಾರೆ ಮಾಡ್ಸಿ ಮಾಡ್ಸಿ ಸದೆ
ಒಂದ್ ರೌಂಡ್ ಇತ್ತು ಬೆಂಗ್ಳೂರ್ ಕಡೆ ಬಂದ ಇದ್ ಮಾಡ್ಕೊಂಡ್ ಹೋಗ್ಬೋದಿತ್ತೇನಪಾ
ಬರ್ಬೇಕು ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಒಂದ ಅದು ಅದೇ ಪಿಜಿಯೋತೆರಪಿ ಮಾಡ್ಸಿ ಅ ಸ್ವಲ್ಪ ಎಕ್ಸಸೈಸ್ ಎಲ್ಲ ಹೇಳ್ ಕೂಡ್ಸಿ ಕರ್ಕೊಂಡ್ ಹೋಗ್ಬೇಕು ಅಲ್ಲಿ ಮತ್ತು ನಮ್ಮ ಊರು ಕಡೆನ ಬಟ್ ಅಷ್ಟು ಚೆನ್ನಾಗ್ ಮಾಡಲ್ಲ
ಹಾ ಹಾ
ಕರ್ಕಂ ಬರೋಣ ಅಂತ ನಾವ ಅಮ್ಮನು ಒಬ್ಬರು ಹಾಸ್ಪಿಟಲ್ಗೆ ಕರ್ಕಂ ಬರ್ಬೇಕಿತ್ತು ಅವ್ರದುು ಇದ ಜೊತೆ ಗತೆಗತ ಕರ್ಕೊಂಬರೋ ನನ್ನ ಪ್ಲಾನ್ ಆಗಿದ್ದೇನಿ ಎಲ್ಲಿ ಎರಡೆ ಎಡು ಸತಿ ಅಡ್ಡಡಾನ
ಕರ್ಕಂಡ್ ಬುಡಿ ಅಂಗ ಇಬ್ರು ಟೆಸ್ಟ್ ಮಾಡ್ಸ್ಕೊಂಡ್ ಹೋಗಬೋದು....
ಇಗ ಬೇರ ಬಿಿಸಲು ಬೇರ ಯ ಹ್ಮ
ನೋಡ್ರ ಅಂಗ್ರ ಈ ಕಡೆ ಬೆಂಗ್ಳೂರ್ಗ್ ಬಂದಾಗ ಫೋನ್ ಮಾಡ್ರಿ ನಾನು ಬರ್ತೀನಿ ಹಾಸ್ಪಿಟ್ಲ್ ಕಡೆ
ಸರಿ ಆಯ್ತಾ
ಹ್ಮ್ ಸರಿ ಸರಿ ಇನ್ನೇನು ಊಟ
ಊಟ ಆಯ್ತಪ್ಪ ಮುದ್ದೆ ಮಾಡಿದ ಹ್ಮ.
ಹ್ಮ ಹ್ಮ್ ಸರಿ ಸರಿ ಆಯ್ತು ಏನರ ಇದ್ರೆ ಫೋನ್ ಮಾಡಿ.
ಸರಿ ಆಯ್ತಗ ಮಾಡೋಣ ಯಾವಾಗ್ಲಾರ.